ಹಲೋ..
ಅಲೋ..
ಎಏ್ರ ರೆಡಿ.
ಹೇಳ್ರಿ ಆಕಾಶ್ರ ನನ್ ಪೈಂಟ ಬಂದಿಲ್ಲ ನೋಡಳ್ಳೆ ಆ..
ಕೆಂಗ.
ಪ್ಯಾಂಟ್ ವಳ.
ಮರ ಒಂತ..
ಹಓಲ ಈಗಗ್ ಮಾತಾಡಿದಲ್ಲ ಪಾಯಿಂಟ್ ಬ ನೀವ ಹಚ್ಚ ಅಷ್ಟ ಅವ್ರರು ಹಚ್ಚರ್ ಬರ್ಲಲ್ಲ ಅವ್ರಗ.. ಪನ್ನಿಟಳ ಹ ಮ.. ಹ. ಇಬ್ರ ಬರ್ತದ.
ಬರಲ್ಲ ಇಬ್ರಗಿ..
ಆ.
ಬರಲ್ಲ ಇಬ್ರಿಗೆ ರ ಕಾಟೆ ಬರ್ತಾನ ನನಗ.
ಹಾ.
ರೊಕ್ಕಾಟೆ ಬರ್ತ ಪಾಯಂಟ್ ಬರಲ್ಲ..
ಲ ಬಯಳ.. ಒ ಜೀವ ಮಾಡಗದ್ರಿ.. ಮಾರಿಕಂತನ್ ಮ ಬೇಳ್ಗಂತ ಹ ಹೊರ್ತಲ್ಲ ಹೊಲ್ಸಳ ಹಕ್ಕಳ.. ಕಾಲ ಆಯ್ತು ಹನ್ನೆರಡು ಗಂಟೆ ಕ್ಲಾಸ್ ಮುಗತು ಬಂದ್ಬಿಟ್ಟು ಮತ್ತೆ.. ಶನಿವಾರಲ ಇವತ್ತ ಸ ಯಾರು ಬಂತ..
ಹದ ಯಾದ್ಗೀರಿ ಯಾದಗೀರಿ ಹೋದ..
ತಿರುಬಂದೂ ಇಲ್ಲ ಬಸ್ಸ ಎಲ್ಲ ಒಂದಾನ.. ಅದ..
ಆಟ ಬಾಸತ ಬಾನ..
ಹ..
ಕ ಆಕಲ್ಲ..
ಬಸ ಅಲ್ಲ ಬರತ್.. ಬಂದ್ ತಕ್ಷಣ ಹೋಯ್ತ್ ಬಸ್.
ವಟೆ ಬಾಬ ಗಲ್ಲ..
ಒಡೆ ಹೊರಗಯ್ತೆ ನಾವು ಒಳಗ ಬಂದ್ ಅದ್ ಹೊರಗ ಅದ್ ಹೊರ ಹೊರಗ ಯ್ತೆ ನಾ ಒಳಗ.
ಹೌದಾ ಹಿಂಗ ಹಿಂಗ ಆಬಡ್ದ ಆಯ್ತಪ್ಪಾ.
ಹ ಅಬಾಳ ಮೋ ಸ ಆಯತು.
ಭಾಳ ಮೋಸ ಐತ.
ಹತಾನನಾ.
ನಿ ಮಾಮ.
ಮಾಮ ಎಪ್ರ ಇಲ್ಲ. ಹ್ಮ ಚ ಬ ಹಾ ಅಯ ಮುಜೆ ಲಾವಣ ಮಾತಾಡ ವ ಬಸ್ ಬಲ ಬಲ ಪತ್ತ ಮಾತಾಡ.
ಹ್ಮ
ಹಾ. ನಗರಾ ಬಾಗ್ಲ ಕೊಟ್ಟೆ. ಹ್ಮ್.
ಮದ್ಯನದ.
ಯಾರ್ಡ್ ಎನ್ ಈಗ ಏನ ಮಾಡಡಬೇಕ ಈಗ ಮಕ್ಕೊ ಬೇಕ್ ಏನ ಉಂಡ ಕೆಂದ.
ಹ್ಮ್ಮ್ ಹಲೋ
ಆ.
ಊಟ ಮಾಡಿ ಮಕ್ಕದ ಅಂದೆ.
ಹ್ಮ್. ಹೌದಾ ಹಾ.
ಅದಕ ಹಾಸ್ಟೆಲ್ ದಾಗ ಇದ ಸುಮ್ಮ್ ಊಟ ಮಾಡೋದ.
ಸ್ವಲ್ಪ ಹೊತ ಹಾಕೋಣ ಆಯ್ತ್ . ನಾ ಹೊಂಟಿನಿ ನಾ . ಹೋಗಣ ಬಂದೆ ಏನ ಇವತ್ ಬಸ್ ಬಸ್. ಬೈಕ್ ಹ್ಮ್ ಹ ಹ ಹೋಗಣ.
ಸರ್ ಇಲ್ಲಿ ಇಲ್ಲ ಕಣನೋ.
ಹಾ.
ಯಾದಗಿರಿ ಇನ್ನ ಮೇಲೆ.
ಮತ್ತ ಊರಿಗ ಹೊಂಟ ರೋಹಣ.
ಕಾಲೇಜಗ ಬಂದಿಲ ಅಲ್ಲೋ.
ಕಾಲೇಜ್ ಬಂದ್ರ ಹೊರಗೆ ಇರ್ತಾನ ಮಗಾ ಅವ.
ಯಾಕ ಒಳಗ ಬಂದಿಲ್ಲ ಅವ ಇನ್ನ.
ಒಳಗಲ್ಲ ಒಳಗ ಹೊರಗ ಬಂದ ಹೊರಗೆ ಹಾಜಿರಾಸ್ ಬಂದ್ಬಿಟ ನೋಡ್ರ ಈ ಕಡೆ.
ಹೊರಗೆ ಹೆಂಗ
ಹ ಬಡವರ ಆಪತ್ ಬಂದವ ತ್ತಸರ್ ಮಗಾ ಅವ.
ಸರ್ ಅದಿಕ್ಯಪ್ಪಾ ಮತ್ತಪ್ ಸರ್ ನಂದ್ರ ಬಾಳ ಹುಡುಗುರ ಜೀವ ಮಾಡ್ತವ.
ಹ ಆ ಮಗನು ಹಂಗೆ ಲೆ.
ಹ್ಮ್.
ಒಂದ್ನ ಹೋಗಿದ್ನಪ್ಪ ಸರ್ ರಾಜಿರ ನಂದ ಇವತ್ತ ಕಿಲ್ಲ ಅಂತ ಅವ ಯಾರ್ಡ್ ಆಪ್ಸಂಟ್ ಇದ್ದು ಅವ್ನ ಆಕಿದ.
ಹ್ಮ್ ಹಂಗೆ .
ನ ಏನ್ ಹೇಳೆ ಇಲ್ಲ ನಿನ.
ಹ್ಮ್. ತಮ್ಮ ರೆಡಿ ಅಸ. ಚಂದಾಗಿಲ್ಲ.
ಹ.
ಹ್ಮ್ ನೀ ಒಂದ ದಿನ ಮೂರ್ ಸಲ ಹೇಳ ಬೇಕ್ ಆಪ್ಷನ್. ಪ್ರಜಂಟ ಅಂತ ಹೇಳಿ.
ನಮ್ಮಲ್ಲಿ ಹಂಗ ಏತಲ್ ಮೂರ್ ಈಗ ನೋಡ ಹಾ ಜೆರೋ ಹೇಳ್ದನಲ್ಲ ಮತ್ತ ಒಂದ ಕ ಒಂದ್ ಅರ್ದ ಬರದ ಕೊಡೋದ.
ಹ್ಮ್.
ಈಗ ಹೇತಿಲ್ಲ ಒಂದ್ ಕ್ಲಾಸ್ ಒಂದ್ ಸರ್ ಆಿರ್ತವ್ರರು ಕ್ಲಾಸ್ ಒಂದ್ ಸರ್ ಬರದ್ ಕೊಡದತ್ತ
ಹ್ಮ್
ಬರೋದಿಲ್ಲ ಅಂದ ಸಿಗ್ನಿಚರ್ ಮಾಡ್ರಿ ಸಿಗ್ನಿಚರ್ ಮಾಡಿ ಅವಾಗ ಹಾಜಿರ್ತವ ಅವರು
ಹ್ಮ್್ಮ ಇಲ್ಲ ಇಲ್ಲ
ಯಾವನ ಹಾಕ ಯಾವನ ಅಡಸ ಏನನ ಮಾಡ
ಬಾಳೇನು ಅಲ್ಲಿ ಅಟೆಂಡೆನ್ಸ್ ಬಲ್ಕಂದ್ರೂ ಆ ಟಿಕೆಟ್ ಬರೋಂಗಿಲ್ಲ
ಹ್ಮ್ ಅಡಸ್ತದಲ್ಲೇ ಎಲ್ ಬರ್ತಾವ ಅಡಸ್ತ್ರ ಅವ್ರಂಗಂದ್ರ
ಹ್ಮ್
ನಾಲ್ಕ ಎರಡಸ್ಲಕ ಅಂತ
ಮತ್ತೆ ಕಾಲ್ ಕಾಯ ಇಡ್ಬೇಕ ಆತ್ ನೋಣ
ಹ್ಮ್
ಇಲ್ಲಿ ಯಾವನ್ ಕಾಲ್ ಕ ಇಡಂಗಿಲ್ಲ ಏನಿಲ್ಲ ನಮ್ದೇ ರಾಜೆ
ನ್ಯಮದ ರಾಜುಕ್ ನ್ಯಮದ ದರ್ಬಾರ್
ಹ್ಮ್.
ಹಾ.
ನಿ ಇದೆ ಓದಿರ್ತಿ ನಡಿತೈತ್ಲೆ ಇಲ್ಲಿ ಹಸ್ಪಿಟಲ್ ದಗ. ಕರ್ಕಂತಾರ.
ಹಾ ಇಕಡೆ ಎಲ್ಲ ಪರಿಚಾ ಆತರ ನೋಡ.
ಹ್ಮ್
ಅದ
ಈಗ ಇಲ್ಲಿ ಇಂಜೆಕ್ಷನ್ ಮಾಡ್ತಿರ್ತಿವಿ ಹಾಸ್ಪಿಟಲ್ಾಗ ಅವರು ಬಂದಿರ್ತಾರ ಮತ್ತೆ ಆರಾಮ ಇಲ್ಲಿ ಅಷ್ಟಲ ನಾವ್ ನೋಡಿರ್ತಾರ ಇಲ್ಲಿ
ಇನ್ನ ಉಳೆ ಇಕ್ ಪತ್್ರ ಪಳದ ತಡಿ ಅಲ್ಲ ಮಲ್ಲಗಾಯತ್್ರ ಹಪ್ಪ ಅದಾ ಅಲ್ಲ ಏನ್ಲ್ಲ
ಬಾ ಸತ ದಾರ್ಲಿಂಗ್
ಹಾ
ಎಲ್ಲಿದೆ
ಆಾಟಲಾಗ
ಎ ಮಾಡಕೈತ
ಊಡ ಮಡಂಬಾ
ನಾಳಪ್ಪಾ ನಾಾನ ಬರಬೇಕ ಆಯ್ತ್ು ಸೋಮಾರ ಮಂಗ್ವಾರಲ ಅಕ್ಕಡೆಕಡೆ ಬುಧವಾರ
ಅಲ್ಲ ಬಂಜನ್ ಹೊಡಿ ಹೋಯ್ದಿ
ಹ ಇಷ್ಟ್ ಬಂದಂಗ ಇರ್ಬಲ ಹಂಗೆಲ್ಲ ಬಿರ್ಬಾರಡ್ದ ಸಿಕ್ಕಂಗೆ ಹೆಂಗ ಬ ಹಂಗ ಇರ್ಬ
ನತಪ್ಪಾ ಪಸದ ಸ ಬಸ್ಸಾ ಊರಿಗೆಗೆ
ಲ್ಲ
ಹ್ಮ್
ಹೇಗ
ನಮ್ಗ್ ಹೋದ್ರನು ಮನ್ಯಗ್ ಕೆಲ್ಸ ಮಾಡು ಅದ್ ಮಾಡು ಅಂದ ಕಂಟ್ಪತ್ರರ
ಮತ್ತೆ ನನ ಪಾರ್ ಅಂತಲಕ್ಕೆಂಟ ನಾನ ಮಾಡ ಈಗ ಹೋಗಕ್ ನಾನು ಹೊಲಕ್ಕ ಹೊಲಕ್ ಹೋಗಕ್ಕೆ ಹೋಗತಿ ಹ ಒಂದು ಎಡಿ ಕೆಟ್ರ ಮಂಡಿ ಕೆಟ್ರ ಮಂಡಿ ಮ ಮ ಿಲ್ಲ ಮಂಡಿ ಗೊತ್ತ ಎಲ್ಲಳೆದ ಎಲ್ಲ ಹಾಕ ಮಾಡ್ತಾರೆ ಮಳೆಕ್ ಬರಕ್ ಮಾಡಲ್ಲ ಅವಳಿ ನೀರ್ ಹಾಕ್ಬೇಕ ದನ ಬಂದವರ್ಬೇಕ ದನ ಉಟ್ಟಬೇಕು ಎಕ್ತ ಅವ ಸ ಗತ್ತ ನ್ ಕೆಲಸ ಹೆಸ ಮಾಡ ನಿಮ್ ಯಾರಾಮ ಊಟ ಮಾಡಿದಾನ ಮಕ್ಕೊಂದ ಬಿಕ್ಕಾನೇ ಆಯತ
ಹ್ಮ್ ಹ್ಮ್ ಹ್ಮ್ ಹ್ಮ ಏನಿಲ್ಲ
ಮಾಡದ ಅಕ್ಕ
ಮಲ್ಲ ಬಿಟ್ರ ಇಬ
ಮಳೆ ಹಾ
ನಂಬಲ್ಲಿ ನಂಗೆ ಅವ ನವು ಒಲನೆ ಬಿತಿಲ್ವ
ಇಲ್ಲ ಒಳನ ಬೇಕಲ್ಲ
ಒಂದ್ ವಲ ಬಿತ್ತತಿ ಒಂದ್ ವಲ ಬಿತ್ತಿಲ್ಲಾ
ಹಕ ಮಳೆನಾ
ಮಳೆನೇ ಎಲ್ಲ ಏನ್ ಗೊತ್ತ
ಹ ಹ
ಇದು ಅಂತ ಅವಲ ಬೋರದಾ
ಹಾ
ನೀಾವ ನೀರ ಆಯ್ತು
ಹ್ಮ ಒಂದೊಂದ್ ಸ ಬಂದ ಮಳೆ ಬಂದ ಮ್ಯ ಆ್ತು ಮತ್ತೆ ಆಫಪೀಸ್ ಬಂದಿಲ್ಲ ಅ ಆ ಕಡೆ ಆಗ್ಯಾರ ನಳಿ
ಹ್ಮ್ ಹ್ಮ್ ಎಲ್ಲವರಗ ಹಂಗೆ ಹೇಳ್ದಾವ
ಹ್ಮ್
ಅಲ್ಲ ಬೀಜ ಹೆಚ್ಚಿದ್ ಮ್ರ ಒಂದ್ ಮಳೆಾನ ಕಡಿಗೆ
ಅದ್ ಬೀಜಕ್ ಮಳೆ ಬರಲಾರದಾನ ಇದ್ರೆ ಮಣ್ಣ ಬ್ಯಾಟೆರ್ತದ ಮಳೆ ಬಂದ ಅದಕ್ ಮಳಿಗ್ ಆಗಿ ಕೊಳತ ಉಂಟು ಎಲ್ಲಾದರು
ಹ್ಮ್
ಬಂಟೆಗೆ ಹೊಲ್ಲ ಬಿಗದ ಪಡ್ಟ್ಟಾ ಹೊಲ್ಲ
ಅರಿ ಇಬ್ಬ ತಂಗತ ಹನು
ಅ ಬಿತ್ ಬಿತ್ ನಮ್ರ ಎಲ್ಲಾ ಮತ್ತೆ ಲೇಟ್ ಆತದ ಅ ೇಶ ಕತಲ್ಲ
ಹ್ಮ್್ಮ
ಹಂಗಲ್ಲ ಫುಲ್ ಆಯ್ತ ಮತ್ತೆ ಅ ಆಗ್ಬೇಕಂದ್ರೆ ಮತ್ತೆ ಶಮ್ಗಳು ಬೇಕ ಇ ಮಳಿ ಪರ್ಲ್ಲ ಇತ್ತು
ಹ್ಮ್
ಹ ನಷ ಯಕ್ಕಲ್ಲ
ಸ್ವಪ ಗ್ಯಾಪ್ ಆಾಕು ಮತ್ತೆ ಗ್ಯಾಪ್ ಆದಷ್ಟು ಹಾಕ್ಯ ಸಮತಿ ಮತ್ತೆ ಗ್ಯಾಪ್ ಆಗ್ಯದ ಸರಿದಗಕತಾರಾ
ಹಮ್ ಹಾ ಸ ಸರಿ ಅದೇ ಹ್ ನೀರ್ ಪಾರ್ಕ್ ಹೊಡಕ್ ಬೇಕಾಗ್ತ ಅಲ್ಲೇ ಹೂಾಗಬೇಕಲ್ಲ
ನಣಾಗಲ್ಲ ಸೋಮಾರದನ್ ಆಕತಂದ್ರ
ಮತ್ತ ಆಯ್ತರ ಇತ್ತಲ್ಲೇ ನಾಳೆ ಹೋಗ್ಬೇಕ ಎಲ್ಲ
ಮನೆ ಕಾಮ
ಏನ
ಹ ಕಲುವ ಕಿಲವ ಅಂದ್ರಂದ್ರ ಹೊಲಕ ಬೇಾಸರ ಮಗ
ಹ್ಮ್
ಇಲ್ಲಾ ಹಾಸ್ಪಿಟ್ಲ್ಡಿ ಇದ ಡಿವೈಡ್ ಮಾಡ್ತ ಅಂತ ಹೇಳಾರಂದ ಬೆಳೆ ಬಂದೆ ಕಡೆ ಆ ಗದ ಮನ್ಯಾಗ ಕೆಲಸ ಮಾಡದ್ ಬರ್ತ ಅಂತ ಅಂತ
ಹ್ಮ್
ಹಂಗೇನು ಎರಡು ಜಗ್ಂತ ತಾನಲ್ಲ ಪೋರ್ಸ
ಯ ನೀನೇ ಲಾಸ್ಟ್ ಅಲ್ಲ ಏನ್ ಸ ನಡ ಬರ್ಕ ಹ ಹಂಗ ಗಾಯಕಟ್ಟ ಬ ಬಿಡ್ತಾರ ನನಗ ನೀನ್ ಮಾಡಣ್ಣಾರ ಯಾವ್ರ ಗಿಡಕೈತ್ರ್ ಬ
ಏ ನಾನೇ ಮಾಡ್್ದನಿ ಯ ಕೆಲ್ಸ
ಮಣ್ಣಾರೆ
್ಮ ನಮ್ಮ ಅಣ್ಣ ಒ ಓದ್ತಾರಳ ಅಬೋ ನ ನಣ ನತ್ರ ಹಬ ಓದನ್ ಬೇರೆ ಕಡೆ
ಹಾ ಲಸಾ
ಹ್ಮ್ ನಸು ಹತ ನಂಗ
ಹಾ
ನಾನ ಇಲ್ಲಿ ನೆ
ಹಾ
ಅಬ್ ಮನ್ಯಾಗ ನ ಮನೆಗಲಿ ಹೋದ್ರ ಸ್ವಲ್ಪ ಒಳ್ಳ ಮ ಹಕೊಂಡ್ರ
ಹ್ಮ
ಆಯ್ತ
ನೀನೇ ಇಲ್ಲಿ ಇರ್ತ ಮತ್ತೆ ನೀನ್ೇ ಕೆಲ್ಸ ಮಾಡ್ತಾ ಅ್ರ ಹೆಂಗಲ್ಲ
ಏ ಓದ ಊರ್ಗ್ ಗೋದಾಗ ನೀ ಒಂಟ
ಣ ನೋಡಿಗಂಟ್ಯಾ ಮಾಡ
ಮನೆ ಮುಂದೆತ್ತು ಉಡ್ದತ್ಸಗ
ಹಾ
ಕಂಫೋರ್ಟ್ ಕ್ದವಲ್ಲ ಮಮಾ
ಹಾ ಅ ಹೇಳಸ ಹಬ ನವತ ಏನ ಎಲ್ಲ ನವತ ಅದ ಬಸಿಗೆಗ ಆಯತರಿ ಮತ್ತೆ ಹೊಸ ಕಕ ಒಂದು ಪ್ಯಾಕ್ಟ್ಟ ಮುಗತದ ಹ
ಹೇಗೆ ತಳ್ಸಿ ನಮ್ಮಪ್ಪಾ ಹಂಗಾಗಿ ಹೆಗ್ಗ ಉಳುತ್ತ ಮತ್ತಂದು ಕಾಯ್ಕ ನಿನ್ಯ
ಸರಿ ಸರಿತವಾ ನಾನ ಹೇಳಡತ್ ನೋಡ ಎಡತ್ನ ದಮ್ಮ ಹ ಯ ನಮ ದೋಸ್ ನಾನಲ್ಲ